ರಿಚಾರ್ಜ್ಲ್ ನಂಬರ್ ಕೊಟ್ಟ ನಡತದೆ
ಮಲ್ಯ ನಂಬರಿಂದ ಮೂರ್ ತಾಸ ಮಾಡ ಮೂರ್ ತಾಸ ಅಟ್ಟೆ ಒಂದ್ ನಂಬರ್ ಕಾಲ್ ಮಾಡುದು ಆಮೇಲೆ ಒನ್ ಏಟಿ ಮಿನಿಟ್ಸ್ ಬಿಟ್ಟಬಿಡ್ತದ ನೀನ್ ಹಂಗೆ ಮಾಡಿನ
ಬಂದಿಲ್ಲ ಐದ್ ಕಾಲ್ ಐದ್ ಕಾಲ್ ನೆನ್ನೆ ಅವು ಅವಾಗ ಮಾಡ್ಂದ್ರೆ ಯಾರು ಮಾಡಿದ್ ನೋಡು ಈ ಸಲ
ಏನ್ ಮಾಡಕ್ ಬರ್ತತ್ತ ಏನು ಇಲ್ಲ ಏನ್ ಮಾಡತಿರ್ಲಿ ಬರಲ್ದು ನನ್ ಹೇಳಿಲ್ಲ ಇವತ್ತೆ ಈ ತಗದೇ ಬಿಟ್ನೋಡವಾ ಇದೇ ಯಾರ ಅದ ಯಾರ್ದು ಹೆಸರು ಸಿದ್ದಾರ್ಥ ಹಾಕು ಇನ್ನ್ರ ಆಡ್ ಮಾಡ್ಬೇಕು ನ ಅಬಯ ಎರಡು ನಂಬರ್ ನಂಬರ್ ಹಾಕ್ಬೇಕ ಅವ್ರಿ ಹಾಕ್ಲಾ ಮತ್ತ ಹಾ ಇನ್ಶಾಲ್ಲ ನ ಹ
ಕ್ಕ ಅ ನ ಂದ ಈ ಮಾಡ್ಯಾರ ಮಾಡ ಬೇಡಾನ ಅಲ್ಲಿ ಯಾರುಕ್ಕ ಆರು ಮಿಸ ಹಾಕ ತಗದ ಬೂ ನೋಡ ಬ್ಯಾಡ್್ಮಿಂಟನ್ಿಸಿಕ್ತ ನೀ ನಂಬರ್ ಲಿಸ್ಟ್ಟ ಸ ಬಾರ್ಲಿ ಬಿಟ್ಟಪ್ಪ ಇವತ್ತು ಬಾಳ ದೊಡ್ಡ ಮನಸಲಿಂದ ತೊಗಂಟಬ ಜಸ್ಟ್ಲಿ ನಾನ್ ಹಾಕುವಗಡೆ ಆ ಹಾಕ ನಂಬರ್ ಹಾ ಇ ಮಾಡಕ್ ಇ ಇಲ್ಲಿ ನಂಬರ್ ಕಳ್ಸ್ಬೇಕು ನಾವವು ನೀರಿಗೆ ನಂಬರ್ ಕಸ ಇ ಗ್ರೂಪನ್ ತಗದ್ರಲ್ಲ ಹಾಗ
ತಣೆ ಬತ ಮರ ಲಗ
ನಾನ ನಂಬರ್ ನ ಸ ನ ಹಾಕ ನಂಬರ್ ಹಾಕಿ ನ ಏ ನಾ ನೋಡಿದ ಮಾಡರ್ತ ಅಡ್ವರ್ಟೈಸ್ಟ್ ಬ ಸ್ವಪ
ಈಗ ನಂಬರ್ ಅದು ಕಾಪಿ ಐದ ನಿ ಕಡೆ ಮಾಡಿದ ನಂಬರ್ ಐ ನಿ ಕಡ ಈಗ ಯಾ ಮಾಡಿದ್ದು ಸಾರ್ಥ ಮಾಡಿದ್ದು ಲ್ಲರ್ಲ್ಲ ಕ ನಂಬಾರ ಇವಂದ ಇರಲ್ಲ ಗ್ರೂಪ್ ಇಲ್ಲ ನಮ್ಮ್ ಹತ್ರ ಈಗ ಕಸೋದು ಈಗ ಅವ್ರು ಸಪ್ರೇಟ್ ಆಗಿ ಕಳ್ಸ್ರ ಎಸ್ನ್ ಅಂತ ಯಾವ ಮಾಡ್ಬೇಕು ಅವರು ಸಪ್ರೇಟ್ ಕಳ್ಸಿದ್ರ ನಾವವು ಕಳಸನ್ ಕಳಿಸಿರ ಸುಲಟ್ರಾಯ ಮಾಡ ನಾನ ಕಳ ಅ
ಡಿಯ ಅ ನೋಡ ನಲ್ಲ ನೀ ಯುಟ್ಯೂಬ ನಗ ನಾನಕತ ನೀ
ಹ ಬ ಹತ ಹಲೋ ಜಂತಾರ ದ ಮಟಕ ದ ಮಟ ಅದ ಬ ಹಂಗ ಸಕ ನೋತಾನೆ ಯಾವ ನೋತ ನೋ ಬಟ್ ನನ್ ಅ ಹಾಕಿಲ್ಲ ನನ್ ಹಂಗ ಹಾ ಹಾಬದಲ ಯಾವದೇ ಬಂದಲ್ ಈಗ ಬಂದ ಬಂದ ಮೇಲೆ ಆಚಕ್ ಬರದ ಬ ಬರ್ತದ ಮೆಸೇಜ್ ಬರೋ ಮಟ್ಟ ವೈಟ್ ಮಾಡತ ಹಾ ಒಂದು
ಇವನು ಓಡ್ತಾವಲ್ಲರರ್ಾಗ ಹ ತಿಡ್ತ ಸ್ಪ ಭಾರಿ ಐತೆ ಹ್ ಅವ ಮದ ಶೂಳಿ ಮಗ ಇತಾನ ಅವ ಸತ್ತಾರನೂರು ುಷಿಪಡ್ತಾನ ಇದು ಬರ ಸಂಂತಾನ ಮನು ಅ ಬ ವಕಲ್ಸಬ ಕ ಎ ಸರ್ ನಟ ಇದು ರಾಜೀವ್ ಗಾಂಧಿ ಆದದ್ರ ಬ ಗ್ರಾಮ
ಹ ಇ
ವ ವಷ್ಟ
ಯಾವ
ಬಾನೆ ಎಮನ್ ಬ ಕ ಅದು ಜೊತ್ತಿನ ಆಡಲ್ಲ ಬಿಲ್ಲಾನ ಕಟ್ಟ ಆಯ್ತಂದ್ರ ನಡ್ಬರ್ಕ ಮನೆೆ ಅಂಜಿ ಆಡುಗ ಅ ಜಟ ನಡಟ್ಟ ಇನ್ನ ನನ್ನ ಪಡ ಬರಲ್ಲ
ಆ ಆ ಹ್ಮ
ಹ
ಹ ಒಂದ್ ಮ್ಯಾಬ ಆ ಫ್ರೆಂಡ್ ಟಾಸ್ಕ್ ಮುತು ಬೇರೆ ಟಾಸ್ಕ್ ಕೊಡ್ತ ಮತ್ ಹ
ಮತ್ತ ತಿಲ್ಲಿಗ ಮುಗಸಾರತಳಿ ಮಕ್ಕಳ ಅವ ನಮ್ ಹಳಿ ಹಕೊಂಡ ಇರ್ತೈತಲ್ಲ ಹ್ಮ
ಹ ಹ ಹ ಹ್ಮ ಹ ನಟಟ್ ವಗರ ಲಔ ಗತ ಯಾರಏನ್ ಅಷ್ಟು ವೀಟ್ರಲ್ ಬಿ ಆಗರ ಅಷ್ಟು ಯಾರ ಇದ್ರರು ನಾ ನನ್ ಕ ಅಲ್ಲ ಅಷ್ಟು ಮೀಟ್ರಲ್ಲಿ ಬಿಡ ಅವರಿಗೆ ಹ ಹ ಒಂಬತ್ತು ನಾಲ್ ತ ಪದೆ ಆಡ್ ಬರ್ತ ಹ್ಮ್
ಹ್ಮ ಅವ ತಾರ ಪುರುಷ ಅವ ತಾರ ಪುರುಷ ಯಿಗೆ ಬತ್ತಬೇಕ ನ ಅಲ್ಲ ಅ ಒ ನಪಟ ನಿನ್ನಿ ಸಂಖ್ಯೇರ ಕರ ಕರ ಹೌದು ಎಸ್ವಿಡಿ ವಾಯ ಏನ್ ಕೊಟ್ಟ ಎಡ್ಸೋಟ್ಟ ಉಡ್ಲಿ ಅದನ್ನ ಟ್ರೈ ಮಾಡಿ ನಗಟ್ಟ ಅಡಿ ಕೊಡಿಯ ಕುುಮಾರಕ್ಕೆತ ಕೊಡ
ಸೌಂಡ್ ಇಲ್ಲ
ಗನಂಗ ಂಗಟ ತನ್ನೋಡ
ಹೆಜ್ಜೆ ಸೌಂಡ್
ಟಪ ಮಾಡತ ನಾನ ಇಟ್ಟತ್ತು ಬಳಕಟ್ ಹಡಬಾರಬೇಕತೆ ನಿನ್ನ ಕಾಯಿಸೌದು ಎಡಬ್ ಓ ಬರ್ಸ್ತ ತ ನಾನ ಬಡ್ಸೋತ ಆ ಅಪಡ ಒ ೂರ ಮಾಡಗಕ್ಕನಿ
ಅ ಆಯ್ತು ತಾಮರ ದಾಸಿ ಡ್ಿಸ
ನಾಳ ಐ್ತ ಅನ್ಸ ಸಂಜೆ ಅಂದ ಐತ್ ನೋಡ ಹ್ಮ್ ಡುಂಪ ಗ್ಯಾಸ್ ಒಂತರ ಇಲ್ಲಿ, ಹಾ. ಲೆ ನಂಗ್ ಇದ್ರಲ್ಲಿ ಅಡಕ್ ಬರಂಗಿಲ್ಲ ಹೊಸ ಕರೆಂಟ್ ತಗೋ ಸುಮ್ಮ್ ಮಡೋಣ್ ಬೆ ನಮ್ ಹ ಬಾ ಎಲ್ಲ ಕಿಲ್ ನೋಡ್ತಿ ಮತ್ ಏನ್ ತುನಿ ನಾವ್ ಬಂದೆವಿ. ಚಟ ಇರುಕದಿ
ಒಂದ ಪುಲೆಟ್ ಪಡ್ದೆಲ್ ಅವು, ಏ ಹೊಡ್ದ್ ಹೊತ್ತು ಏ ಸುಜಾತ ಹೊಡ್ಯತನಂತ.
ಸುಮ್ಮಾ ಎಲ್ಲಾರು ಒಂದ್ ಬರುಸ್ಕೋಂಬಾ. ಏ ಸುಮ್ ಶೆ ನಿಂದ್ ಆತೆನ. ಹ್ಮ್ ಅವ್ನೆ ಆಡ್ತನ್ ಓಕೆ ನೋತ. ಆಡ್ ತನಿಲ್ಲ. ಚಳಾಗತ್ತನ್ ಇವ.
ಹ
ಸೋತ್ ಬರ್ತಿನ್ ತೋಗ ಚಿಂತೆ ಮಾಡ್ಬೇಡ
ಹೊಟ್ಯಾಗ್ ಒಂದ್ ಹುಣ್ಣು
ದಜಟಿಗಲ್ಲು ಮೆತೆಗ್ ಗಿಳ್ಸ್ತಾನ್ ಬೇಕ್ಸ್ ಯಾವ್ ಪ್ಯಾಕ್ ನನ್ಗ. ತೊಗೊಳ್ ತಾಳೆ ತೊಗ್ಳೋದಿಲ್ಲ ಅ ತೊಗ್ಳ್ ತಾಳೆ.